ಹಲೋ ಏನ್ ಮಾಡತ್ ಏನ್ ಮಾಡತ್ತಿರಿ?
ಬರ್ರಿ ಮಾವೇನ್ ಹಣ್ ತಿನ್ನೋಣ.
ಓ ಮಾವಿನಕಾಯ್ ಸೀಸನ್ ಸ್
ಹ್ಮ್ ಈಗ ಚಂದ ಇರ್ತವ್ರಿ.
ಹ್ಮ್ ಅದು ಆಯ್ ಬಿಡ್ರಿ ಜೂನ ಜೂನ್ ಬಂತಂದ್ರ ಮತ್ತ್ ತೆಲ್ಲಾ ಹುಳಕ್ ಬರ್ತದ್
ಹ್ಮ್ ಸ್ವಲ್ಪ ಮಳಿ ಬಂತಂದ್ರ
ಹ್ಮ್
ಹ್ಮ್ ಹಂಗಾಗಿ
ಎಷ್ಟ ಕೆಜಿ ರೀ ಅಲ್ ಹೆಂಗೈತ್ರಿ
ರೇಟ್ ಕೊ ಇಲೋಡ್ ೀ ಇವ್ರೇ ತಂದಿರು ಹ್ಮ್ ಮೂರ್ನಾಕ್ ದಿನ ಐ್ರು ತಂದಿ ಹೆಂಗೆ ತಿನ್ನ ತಿನಾದೆ ಅಲ್ಲತುದ್ ನಾ ಮೊದ್ಲು ಮಾವಿನ ಹಣ್ಣೆ ತಿನ್ ರ್ಲಿಲ್ಲ ಹ್ಮ್ ಆವು ಆಮೇಲೆ ಅಲ್ಲಿ ನಮ್ಮ ಊರ್ ಕಡೆ ತರ್ತಾರ್ರೀಪ ಅಲ್ಲಿ
ಹಾ
ಕಾಸ್ಟ್ಲಿ ಸಿಕ್ತಾವ್ರಿ ಬಾಕ್ಸ್
ಹಾ ಹಾ ಹಾ
ಹ್ಮ್ ಅಲ್ಲಿನ್ ತಂದಿರಿ ಮಾ ಮಾ
ಹೌದೇನ್ರರಿ
ನಮ್ ನೆಂಟ್ರೂ ಕೊಟ್ ಕಸಿರ್ರಿ
ಹಾ -ಹಾ -ಹಾ ರೀ
ಅವಾಗಿನಿಡದು ಅ ಮಾಮಿನ ಅನಷ್ಟಾಲತ್ತ
ಹ್ಮ್- ಹ್ಮ್ -ಹ್ಮ್
ಮನ ತಿನ್ನೋದ್ ಅಲ್ಲಿಂದೆ ಅಷ್ಟೇ ರೀ
ಹ್ಮ್ ಮತ್ರಿ ಚಾ ಅಂದ್ರೆ ಇವತ್ ಚಾ ಇಲ್ರಿ
ಆಮೇಲ್ಲ ಅ ಕಡಿಂದ ಮಾವಿನಣ್ಣ ತಿಂತೇವಲ್ಲ ಒಂದ್ ಜರಬಿ ಹಿಂಗ ಗುಂಜ್ ಎಂತಾರಲ್ರರಿ
ಹಾ ಅಂದ್ರ ಇರ್ತಾವ್ರಿ
ಹಾ ಹಿಂಗ್ ಫುಲ್ ಚಂದ್ ಇರ್ತ ಗೋತ್ರಿ ಈ ಕಡೆ ಈ ನಂಬಲ್ಲ್ಲಾ ಸಿಕ್ತವಲ್ಲ ಗುಂಜ್ ಗುಂಜರ್ ಹಿಂಗ
ಹ್ಮ್ ಅಡ್ವರ್ಟೈಸ್ ಆಗಿರ್ತಾವ ಹಂಗಿರ್ತ
ಹಾ ಹಾ ಹಂಗ್ರೀ ಕಾಸ್ಟ್ಲಿ ಇರ್ತ್ರ ಚಂದ ಸಿಕ್ತಾವ್ ಕ್ವಾಲಿಟಿ
ಹ್ಮ ಹಾ ಹಾ ಮತ್ರಿ
ಮತ್ ನೀವೇಏನ್ ಮಾಡತ್ತೀರಿ
ಸುಮ್ಮ ಟೆರೆಸ್ ಮ್ಯಲ್ಲ ವಾಕ್ ಒಂದ್ಂನ್ರ ಕೆಳ ಗರಮ ಆಗ ಆತ್ತ
ಬಾಳ ಅದಾರಿ ಹಾ
ಹೋ ಫುಲ್ ಬಾಳ ಅಂದ್ರ ಬಾಳ್ ಕಟ್ರೀ
ಹ್ಮ್ ಚಾರಿ
ಚಾ ಐತ್ರಿ ದೀಪಾ ಹಚ್ಚಿ ಬಾಂಡೆ ತಿಕ್ಕಿ
ಹ್ಮ್ ಹ್ಮ್ ಹ್ಮ್
ಮತ್ತ ಎಲ್ಲಾ ಕೆಲ್ಸ ನಮ್ದೇ ರೀ ಸಂಜೆ ಕಡೇ ಮತ್ಯ ಫ್ರೆಂಡ್ ಬಂದಾರ್ರೀ
ಮಧ್ಯಾನ್ ಬಂದಿ ತ್ ತೆ ಏನ
ಹಾ ಏನೋ ಹೋಗಿಲ್ರರಿ ಅದಕೆಂದ ನೈಟ್ ಇಡ್ಯೋದವರ್ ತದ್ರೆ ಡ್ರೆಸ್ ಅದು ಸ್ಟಿಚ್ ಮಾಡ ತರ ಹಾ ಕುಂತಾರ ಅದಕ್ಕ ಹ್ಮ ಅವ್ ಕಟ್ ಮಾಡಿ ಹೊಲ ಹೋದವ್ರೆ ಹ್ಮ
ಹೌದ ನ್ರ ಹ್ಮ್
ಹ್ಮ್
ಹಂಗ ಅವ್ರೇ ಹೋಲಿಕತರೇನ್ರಿ
ಹ ಬಂದಿದ ರಿ ಒಂದ್ ಕೊಟ್ ಅವ್ರು ಇ ಹೊಂಟಾರಲ್ರಿ ನಾಳೆ ಬಿಟ್ಟ ನಾಡ್ದ
ನಾಡ್ದಾ ನಡ್ದಾರೇನ್ರ ಹಾ
ಅದ್ಕ ಬೇಕಾಗಿಯಾವ್ರಿ
ಹ್ಮ್ ಹ್ಮ್ ಹ್ಮ್
ಹ ಅದಕ್ಕ ಅವ್ರ ಹೊಲ್ದ ಕೊಡ್ತ ಕೊಡ್ರಿ ಅಂತಂದ್ರಿ ಇಲ್ಲೆಲ್ಲಾ ಟೇಲರ್ ಕಡೆ ಹೋಗ್ ಬಂದೋಡ್ರಿ ಮಮ್ಮಿ
ಹಾ
ಈಗ ಮದ್ವಿ ಸೀಸನ್ ಅಲ್ಲಾ ಈ ಎಲ್ಲಾರು ಬ್ಯುಸಿರಿ
ಫುಲ್ ರಷ ಹೌದು
ಈಗ ನಮ್ಮ ಮನ್ಯಾಗ ನೋಡ್ರಿ ಐದ್ ಎನ್ ಆರ್ ಫಂಕ್ಷನ್ ಅವರ್ರಿ
ಹೌದ್ರಿ ಮತ್ತ ಹ ಹ
ಕಂಟಿನ್ಯೂ ಒಂದಿನಾನ ಗ್ಯಾಪ್
ಮ ಇದೇ ತಿಂಗಳ ಜಾಸ್ತಿ ಇವ ರೀ ನೋಡಿ ವಿರ್ಮ
ಹ ಅಲ್ಲ ಈಗ ಮುಂದ್ ಅದಿಕ್ ಮೈನೆ ಬಂದತ್ಂತ್ರಿ
ಹ್ಮ್ ಹ್ಮ್ ಹ್ಮ್
ಅ ಮುಂದ ಜೂನ್ ತನ ಏನೋ ಇದಿಲ್ಲತ್ರಿ ಹದ್ನೈದ್ರಿಂದ
ತಿಥಿ ಗಳಿರಲ್ಲೆನ್ ನಿಂಗ ಹೊ
ಹ್ಮ ಅದ್ ಕೈಗಾ ಅದ ಎಲ್ಲಾರೂ ಮಾಡಿ ಮುಗಸಾತಾರೀ. ಎಲ್ಲಾ ಒಮ್ಮೆ ಕಂಟಿನ್ಯೂ ಹ್ಮ್
ಯಾಕಂದ್ರ ಈ ಏಪ್ರಿಲ್ನಾಗ ಇದ್ವು ಕರೆ ಮದ್ವಿ ಅಷ್ಟ ಇರ್ಲಿಲ್ರಿ.
ಅಷ್ಟ ಇರ್ಲಿಲ್ರಿ ಎಪ್ರಿಲ್ನ್ಯಾಗ ಈಗ ಮೇದಾಗರ
ಮೇ ಫಸ್ಟ್ ಹಿಡ್ದೂ ಸ್ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಮದ್ವಿಗಳು ಎಲ್ರೂ ನಂಬಲ್ಲಿ ಸ್ಟೇಟಸ್ ನೋಡ್ಬೇಕ್ರೀ ಎಪ್ಪಾ ಬುಂಗ್ರಿ ಹ್ಯಾಪಿ ಮ್ಯರಿಡ್ ಲೈಫಾದುಸ್ ಸೊಂಗನ್ ಇದು ಕಂಟಿನ್ಯೂ ಹ್ಮ್
ಮ್ಯಾರೆಜ್ ಆನಿವರ್ಸರ್ ನು ಹಂಗೆ ಹ್ಮ್ ಹ್ಮ್ ಹ್ಮ್ ಅಯ್ಯೋ ಬ್ಯಾಸ್ರ ಆಗದೈತದ್ ಎಲ್ಲಾರೂ ಸ್ಟೇಟಸ್ ನೋ
ಹ್ಮ ಮತ್ತ್ ಅವದ್ ಒಂದೇ ಸಾಂಗ್ ನೋಡ್ರಿ ಮತ್
ಹೂ ಅ ದೊಂದ್ ಒಂದು ಟ್ರೆಂಡ್ ಆ
ಹಾ ಅದೇ ಎಲ್ರು ಅದೇ ಮಾಡತಾರ ಗೊತ್ ತ್ರಿ ತಿಳಿದವರು ಅದೇ ಮಾಡತ್ತಾರೀ ಅಸ್ ಸಗ್ ಅನಿಸುದಿಲ್ಲ ಅಂತ ಗೊತ್ತಾದದೋ ಇಲ್ಲ ಅವರು ಅದೇ ಮಾಡತ್ತಾರ್ ತಿಳ್ದವ್ರು ಹ್ಮ್ ಹ್
ಅ ಫೋಟೋಗ್ರಾಫರ್ದ ಫೋಟೋ ತ ತರ ಬ್ಯಾಸ್ರಾಗಿರ್ಬೇಕ್ರಿ.
ಈ ವರ್ ಈ ಮಂತ್ ಅಂತು ಫುಲ್ ದುಡ್ ಮಾಡ್ಕೋತಾರ್ ನೋಡ್ರಿ ಅವ್ರು.
ಬೇಸ್ಗ್ಯಾಗ್ ಪೂರಾ ಎವ್ರಿ ಇಯರ್ ಇರಲ್ರಿ ಇಷ್ಟ್ ಕ್ರಿ ಈ ತಲ್ಲನ್ ಯಾವ ನೋಡ್ರಿ ನಂಗ್ ಅನ್ಸು ಮುಟ್ಟಿಗ್.
ಅಬ್ಸರ್ವ್ ಮಾಡ್ತಿವಲ್ರಿ ಈ ವರ್ಷ ಗಂತು ಬಾಳ ಮದ್ವಿ.
ಈ ಮೇಯದಾಗ ನೋಡ್ರಿ
ನಾನು ಹೋಗ ಅದ್ಕ ಮೊನ್ನೆ ಸೀರೆ ತಗೊ್ಂಬನ್ನಿ ರೀ ಒಂದ್
ಹೋಗಿದ್ರೆನ ಮಾರ್ಕೆಟ್ ಕ
ಮಾರ್ಕಾ ಹೋಗಿದ್ನ ರೀ ಹ್ಮ ಹಂಗ ಮಮ್ಮಿ ಅಂದಾಡ್ರಿ ತಗೊಂಬ ಸೀರಿ ಅಂತ ಅಂದಡ್ರಿ ಸುಮಂಗ ಹೋೊಂಡ್ರ ಬರೋ ಹೆಂಗಿಂಗ ಅದಾವ ಅಂತ ಹೋಗಿದ್ಿರಿ ಒಂದ ಎರಡ್ ಮೂರ್ ಶಾಪ್ ಹೋದ್ನಿ ಅಷ್ಟ ಇಷ್ಟ ಆಗ್ಲಿಲ್ರಿ ಷ್ಟ ಅಲ್ಲೇ ಒಂದ್ಾಜು ಇತ್ರಿ ಅಲ್ಲೇ ಹದ್ನಿ
ಹ್ಮ್ ಹ್ಮ್
ಎಲ್ಲಾ ಸೀರಲ್ದಾಗ ಅದ ಒಂದ ಚಲೋ ಅನ್ಸಿತ್ರನ್
ಹೌದೇಏನ್ರ ಹಾ
ಹ ಅದಂದು ತಗೊಂಡ್ ಬಂದ್ ಬಿಟ್ಟನಿದೆ
ಇವ ಚಛಂತ ಓದತ್ತಿರ್ರಿ ಸೀರೆ ಆಮೇಲೆ ಇವಾಗ ಹ್ಮ್
ಹ್ಮ
ಆಮೇಲೆ ಇವಾಗ ಬೇರೆ ಮದ್ವಿ ಸೀಸನ್ ಅಲ್ರರಿ
ಹಾ ಸೀರೆ ಬಾಳ ಅದೇತ ಕಲೆಕ್ಷನ್
ಬಂದಿರ್ತವಖರ ಮತ್ತೆ ಯಾವಾಗ ಮತ್ ಇರಲ್ ಬಿೀರ್ ಯಾಕಂದ್ರೆ ಜಲ್ದಿ ತಗೊಂಡ್ ಹೋಗಿರ್ತಾರಾ
ನಮ್ಮತ್ ನೀವ್ ಅದ ಇನ್ನೊಮ ಕೇಳಕ್ ಹೋಗ್ರಿ
ಹ್ಮ ಇರಲ್ಲೇರಿ ಹಾ
ಇನ್ನ ನಿಮ್ಗ್ ಒಂದ ತಗೊಂಬಂದಿದ್ ನೋಡ್ರದ್ರ ಟ್ ಆರೆಂಜ ಬ್ರೌನ್ ಅದ ಮತ್ತ ಎಷ್ಟ್ ಚನ್ನ್ ಕೇಳಾರ್ರಿ ಹೋಗಿ ಕೇಳಂತಾರೆ ಇಲ್ಲ ರೀ ಅವ್ನ ಅಂಬಾರ್ ಎಲ್ಲಾ ಬರ್ಕೊಂಡಂದ ಕರ ಅವೇನ್ ಫೋನ ಬಂದತ್ ಬರತ್ತ ಅದ ಅದಕ್ ಈಗೂ ಟ್ರೆಂಡ್ಐತ್ ಅದು ಈಗ ನೋಡ್ರಿ ಇ
ಹ್ಮ್ ಇವಾಗ ಇವಾಗ ಇದು ಕಲರ್ ಬಂದು ಗೋತ್ರರಿ ಆರೆಂಜ್ ಇಲ್ಲಪ್ಪ ಯಾವುದೋ ಆರೆಂಜ್ ಅಲ್ರ ಅದ ಕಲರ್ ಹೇಳಕ್ ಬರ್ಲಕ್ಕ ಅದ ಆ ಕಲರ್ ಮತ್ತೆ
ಬಾಟಲ್ ಗ್ರೀ ನ ಪಿಂಕ್
ಹ ಅದನ್ನು ಇತ್ತು ನಡು ಇವಾಗ ಅದು ಬಂದಿಲ್ರರಿ ಹಿಂಗ್ ಹ ಕಲರ್ ಹೇಳಕ್ ಹ ಈಗ ಇಷ್ಟ ಸಂಪರ್ಕ ಕಲರ್ ಎಂತಾರಲ್ರಿ ಹಿಂಗ ರೆಡ್ ಪಿಂಕ್ ಮಿಕ್ಸ್ ತರ ಒ ತರ ಹೆಂಗ ಇರ್ತದಲ್ಲ ಅಕ್ಕಲ್ ಹೇಳಕ್ ಕುಂಟಿಲ್ರಿ ಯಾಕಂದ್ರ ಇಲ್ಲ ನಂಬಲ್ ಮೊನ್ನೆ ಊರ ಹಬ್ಬ ಅಂತೆ ಮಾಡುದು ಎಲ್ಲರೂ ಅದೇ ಹಾಕೊಂಡಿರ್ ಗೋತ್ರಿ ಎಷ್ಟು ಷ್ಟ ಜನ ನೋಡಿ ನಮ್ಮತ್ ಚಂದ ಬಿ ಅ ತ್ ರೀ ಮತ್ತ ಅದು ಕಾಂಬಿನೇಷನ್
ಒಂದ್ಸಲ ಒಂದ್ ಮಾರ್ಕೆಟ್ಗ ಒಂದ್ ಕಲರ್ ಬಂತಂದ್ರೆ ಎಲ್ಲಾ ಅದ್ನ ಹಾಕುತಾರ ಅ್ ಬೋರ್ ಆಗ್ಬೇಕಕ್ ನೋಡ ಆಸರು ಬರ್ಬೇಕ
ಫಂಕ್ಷನ್ಕ್ ಮತ್ ಎಲ್ರು ಆಂಟಿದ ಒಂದೇ ಕಲರ್ ತೊಗೊಂಡರ್ ಗತ್್ರರಿ ಎಲ್ಲಾ ಸೀರಿ ಪ್ಲಾನ್ ಮಾಡ ಎಲ್ಲಾ ಕಲ್ಲೋರ್ ಬಲ್ಲಿ ಬರ ಬ್ರೌನ್ ಆರೆಂಜ್ ನಿ ಹಾ ಇದೇನ್ ನೋಡ್ರಿ ಈಗ ಅದು ಕಲರ್ ಇಷ್ಟ ಆಗ್ಯದ್ ನನ್ಗದು ನಾವವು ಉಟ್ಕೊಂಡ್ರೆ ಹೆಂಗ್ ಕಾಣ್ತೀವ ಗೊತ್ತಿಲ್ಲ ಬರಲ್ಲ ಕಾಂಬಿನೇಷನ್ ಮಾತ್ರ ಚಂದ್ ನೀಟಗ ರೆಡಿ ಇರ ಹುಡುಿಯರ
ಚಂದ ಹ ನೀವು ಸೀರೆ ಹೆಂಗಲ್ಲಿ ಚಂದ್ ರೆಡಿ ಆದ್ರ ಎಲ್ಲ ಮಸ್ತ್
ಹ್ಮ್ ಎಷ್ಟ ಎಲ್ಲಾ ನೀಟಾಗಿ ಜಡಿ ಹಾಕೊಂಡಿ ಹಿಂಗ್ ಹೂವು ಹಚ್ಕೊಂಡ್ ಕೆಳಗಿಂದ್ರಿ
ಹ್ಮ್
ಕೊಂಡ್ರೆ ಲುಕ್
ಲುಕ್ ಕೊಡ ಕೂದಲಾ ಬಿಟ್ರ ಚಂದ್ ಕಣಲ್ ಅವು ಮಾಡನ್ ಈಗ ಮೇಲೆ ಚಲೋ ಅ
ಹಾ ಅದು ಓಕೆರಿ ಹಾ
ಇವೆಲ್ಲಾ ಹ್ಮ ಹಾ ಹಾ
ಸರ್ಮೇಲೆ ಕೂದಲಾ ಬಿಟ್ಟು ಓಕೆ
ಕೇರಿ ಇವೆಲ್ಲ ನಾವು ಬೇರೆ ಇವಾಗ ಇಲ್ಲಿವು ಮೈಸೂರ್ ೇಪ್ ಸಾರಿ ಅಂತೆ ಬರ್ತವಲ್ರಿ ಇವೆಲ್ಲ ನಾವ್ ಎಷ್ಟ್ ನೀಟ್ಗ ೀ ಡಿಸೈನ್ ತಲಿ ಜಡಿ ಹಾಕೋತೀವ ಅಷ್ಟ್ ಲುಕ್ ಕೊಡ್ತರದ
ತತ್ರ
ಹ್ಮ್ ಅದ್ರ ಮ್ಯ ನಾವು ಕೂದಲದ್ ಹೆಂಗ್ ಬಿಟ್ಟಿ ಎಷ್ಟ್ ಮಾಡ ಅಷ್ಟು ಚಂದೆ ಕಾಣಲ್ಲದ ಹಾ ಯಾಕಂದ್ರೆ ಈಗ ನೋಡ್ ವಲ್ರಿೀ ಇವಾಗ ಆ ಕಲ್ಲ ಅ ಆಮೇಲೆ ಇವಾಗವು ಸಾರಿ ಉಟ್ಕೋತಾರಲ್ಲರಿೀ ಈಗ ಮೈೂರು ಕ ರೇಬ್ ಸಾರಿ ಅಂತೆ ಮತ್ತ ಇವಾಗ ಸಾಫ್ಟ್ ಹೊಂಟವಅಲ್ಲ ಹ ಎಲ್ ಮತ್ತತ್ ಹೆಂಗ್ ರೆಡಿ ಗೊತ್ ನೀಟ್ ಎಲ್ರುೂ ಕಂಪಲ್ಸರಿ ಜಿಡಿ ಹಾಕ ಕೊೊಂಡೇ ನೋಡ್ರಿ ಹ್ಮ ಒಬರುೂ ಬಿಟ್ಟಿರಲ್ಲ ಹಿಂಗ ನೀ ಾಗ ರೆಡಿ ಆಗಿ
ಚಂದ ಜಡಿ ಹಾಕೊಂಡ್ರನ ಚಂದ್ ಅನಸ್ತತ್
ಹಾ ಆಮೇಲೆ ಇಲ್ ನಂಬಲ್ ಮೊನ್ನೆ ಹಿಂಗ ಫಸ್ಟ್ ಕನಕಾಂಬ್ರ ಹೂ ಹಾಕ್ಯ್ರಿ ಹಿಂಗ ಕೆಡೆಗನ್ ತಗೊಂಡಿ ಅದ್ರ ಮ್ಯಾಗ ಹಿಂಗ್ ಮಗ್ಗಿ ತರ ಮಲ್ಲಿಗ್ ಹೂ ಬರ್ತಾವಲ್ರರಿ
ಹಾ ಹಾ ಹಾ
ಕೇರಿ ಆಮೇಲೆ ಹಿಂಗ ದೊಡ್ ಚುಂಕಿ ಹಾಕೊಂಡ್ ಹಿಂಗ್ ಸಣ್ಣ ಹಿಂಗ್ ಈ ಕಡೆ ಗೋಡ್ ಮಾಡ್ಕು ೊತ್ತ ಏನಂತ ಗೊತ್ತಿಲ್ಲ ಹಿಂಗ ಹಿಂಗ ಸೈಡ್ ಹಾಕಳವ್ರಿ ಕಿವಿಯಿಂದುಮಕಿ ಹಿಂಗ ಸೈಡ್ ಹಿಂಗ್ ಜಡಿ ಕಡೆ ಹಾಕೋತಾರಲ್ರಿ ಇಷ್ಟ್ ಚಂದ ಕಾಣುತ್ತೀರ ಅವ ಒಬ್ರ ಮಸ್ತ್ ಕಾಣತಿರ್ ಪೆ ಹಿಂಗ್
ಎಂದಲ್ಲ ಸ್ತಾರೋ ಒಂದಸಲ
ಅದ್ರ ತಕ್ಕಂಗ ರೆಡಿ ಆದ್ರೆ ಚೆಂದ ಮತ್ತತ್
ಚಂದ ಹ ಇಲ್ಲಿ ಅಂದ್ರೆ ಪರಾ ಆಸಂರು
ಹಾ ಮತ್ತ ಸೀರೆ ಳಿನೇ ಹೋಗ್ಬಿಡ್ತವ್ರೀ ಇನ್ನ ಮುಟ್ಕೋಬೇಕು ಅನ್ಸಲ ಹಂಗ
ಮತ್ ನೋಡಿದವ ಚಂದ
ಹ್ಮ್ ಆಮೇಲೆ ಇವಾಗ ಇವಾಗ ತಿಳಿಲಕ್ಕ ಯಾವ ಸೀರೆ ಹೆಂಗ ರೆಡಿ ಆಗ್ಬೇಕು ಹ ಹಾ ಹೆಂಗು ಇವಾಗ ನೋಡ್ತಿವಲ್ಲಾ ನೋಡ್ತ ತಿಳಿಲತುದ ಇವಾಗ ನಮಗೂ ಮೊದ್ಲೇನು ಹೆಂಗ್ ಹೆಂಗೋ ಇರ್ತಿದೆ ಹ ಹೆಂಗ ಯಾವ್ದ ಕಲರ್ ಕಾಂಬಿನೇೇಶನ್ ಎದಕ್ ಚಂದ ಕಾಣ್ತದ ನಮ್ಗೆ ಅವಾವ ಚಂದ್ ಕಾಣ್ತದ
ಹ್ಮ್ ಮತ್ತತ್ ಯಾವ್ ಕಲರ್ ತಗ ಸಮದು
ಹಾ ಯಾವ್ ಕಲರ್ ತಗೊಂಡ್ರ ನಮಗ ಸೂಟ್ ಐತದ ಯಾವ್ ಕಲರ್ ಲೈಟ್ ಆಗಿರ್ಬೇಕ
ಹಾ
ಕಾಂಬಿನೇಷನ್ ಅದ ಅಲ್ಲ ಈಗೊಬ್ದ ಇಲತ್ತದ್ರಿ ಈಗ ತಗೊಂಡಿವಲ್ಲ ಸ್ಯಾರಿ ಚಂದವ್ರ ಅಂದ ಕಡೆನೂ ಕಲೆಕ್ಷನ್ ಮೊದಲಿಂದ ಏನಿಲ್ಲಾ ಅವ ನೂಡಲ್ಸ್್ದೆ ಹ್ಮ
ಕತನೆ
ಹಾ ಒಟ್ಟ ನೋಡಲ್ ಒಟ್ರಿ ಈಗಿನ್ ಮತ್ ಚಂದ ಅವವೀ ಮತ್ ಈಗ ಫ್ಯಾನ್ಸಿ ಆಗ್ಲಿ ಒಂದ್ ಎರಡ್ವ ಸೀರಿ ಎರಡು ಮೂರು ಅವು ಬಿ ಚಂದ ವ ಕಲೆಕ್ಷನ್ ಸ ರ
ಹ್ಮ್- ಹ್ಮ್ -ಹ್ಮ್
ಆಯ್ತು ಮೊದ್ಲಸ್ ಶಾಪ್ ಪಂಗು ಮಾಡ್ತಿರ್ಲಲ್ರರಿ ಈಗಂದ್ರೆ ಸಿಕ್ ನಿಮಾಗೆಲ್ಲ ಶಾಪಿಂಗ್ ಹೋಗ್ತಿವಿ ನೋಡ್ ತಿವಿ
ಮತ್ತ ಎಲ್ಲಾ ಕಲರ್ ಈಗಲ್ಲಾ ತಿವ್ಯಾಗ್ ಆಗ ಹಫೋಂದಾಗದು ನೋಡ್ತೇವಲ್ಲ ಗೊತ್ತಾಕೇತ್ರಿ ಹ್ಮ್ ಹ್ಮ್ ಹ್ಮ
ನಂಗಾಗಿ ಮತ್ತೆ
ಏನಿಲ್ ನೋಡ್ ಹ್ಮ ಹ್ಮ.
ಆರಾಮಲ್ರಿ ಮಾಡ್ಬೇಕ್ ನೋಡ್ರಿ.
ಹಾಯ್ತ ಮಾಡ್
ಹಾ ಇಲ್ರಿ ಬಾಹೇರಿ.
ಬಯ್ರೆ ಬಯ್.